ಹಲೋ ಹಲೋ
ಹಲೋ
ಹಲೋ
ಹಲೋ ಕೇಳ್ತದೆ ಹೇಳಿ ಹಲೋ.
ಹಲೋ
ಹಾ ಆಯ್ತು ನಿಮ್ದ ಆಯ್ತಾ ನಿಮ್ದ ಆಯ್ತಾ ರೀ.
ಹ್ಮ ಆಯ್ತ್ರಿ ಹೂ ಆಯ್ತ್ರಿ ನಮ್ದು.
ಹು ಆಯ್ತ್ ರಿ.
ಚೆನ್ನಾಗ್ದೀರಾ ಹುಂ ಆರಾಮ ನೀವ್ ಆರಾಮ ಇದ್ದೀರಿ ಬಂದ್ರ ನಿಮ್ ಮಕ್ಕಳು ಸ್ಕೂ
ಹಾ ಬಂದ್ರಿ ಈಗ ಹಾ ಬಂದ್ರಿ ಇವಾಗ ಬಂದರು.
ಹೌದಾ ಏನ್ ಕೊಡ್ತೀರಾ ಸ್ನಾಯಕ್ಸ್ ಈಗ ಅವ್ರಿಗೆ.
ಸ್ನಾಯಕ್ಸ್ ಇಲ್ಲ ರೀ ಊಟ ಮಾಡ್ಬಿಡ್ತಾರ ಇವಾಗ. ಸ್ನ್ಯಾಕ್ಸ್ ಅಂತ ಏನಿಲ್ಲಾ ಊಟಾ ಮಾಡ್ಬಿಡ್ತಾರೆ ಬಂದು ಹಾ ಬಂದ ತಕ್ಷಣ ಊಟ ಮಾಡ್ಬಿಡ್ತಾರಿ. ಅವ್ರಗ ಹಂಗೆ ರೂಢಿ ಇದ್ದರಿ ಹ್ಮ.
ಹ ಮಕ್ಕಳು ಇಲ್ಲ ನೋಡ್ರಿ ಏನಾದ್ರೂ ಸ್ನ್ಯಾಕ್ಸ್ ಕೇಳ್ತಾರೆ.
ಏನ್ ಮಾಡ್ಕೊಡ್ತೀರಾ ನೀವು. ಏನ್ರೀ
ಡಿ ಜ್ಯೂಸ್ ಕುಡಿತಾರಂತೆ
ಜ್ಯೂಸ್ ಕೊಡ್ತ
ಜ್ಯೂಸ್ ಮಾಡಿದ್ದೀನಿ ಹ ಜ್ಯೂಸ್ ಕುಡಿತಾರಂತ
ಹೌದಾ
ನ ಕೇಳ್ತ ತಿಕ್ಕೆ ನಾನೇ ಏನು ಜಾಸ್ತಿ ಮಾಡ್ಕೊಡಲ ಅವರಿಗೆ. ದೋಸೆ ಇಸಿದ್ರೆ ದೋಸೆ ಹಾಕ್ಕೊಡ್ತೀನಿ
ಹಾ
ಹುಂ
ಹೌದ ರೀ
ಏನ್ ಮಾಡ್ತಿದ್ದೀರಾ ನೀವು
ನಾವು ನನ್ ಮಕ್ಕಳಿಗೆ ಊಟಾ ಊಟಾ ಊಟಾ ಹಾಕ್ಕೊಡ್ತಿದ್ದೇನೆ
ಹೌದಾ
ಹ್
ಎಲ್ಲಿಗೊ ಹೋಗಿದ್ರಂತೆ.
ಹ್ ನಮ್ಮ ಅತ್ತೆರು ದಿಮಸ್ಕ ಹಾಕಿದ್ರಿ ಅಲ್ಲಿಗೆ ಹೋಗಿದ್ವಿ. ಎಲ್ರೂ ಫ್ಯಾಮಿಲಿ ಎಲ್ಲಾ ಹೋಗಿದ್ವಿ. ದಿಡು ನಮಸ್ಕಾರ ಹಾಕಿ ಎಲ್ ಖುಷಿಯಾಗಿ ಬಂದ್ವಿ ರೀ ನಮ್ಮ ಅಜ್ಜಿ ನೋಡಕ್ ಹೋಗಿದ್ವಿ ಇ ನಮ್ಮ ಅಜ್ಜಿ ಆರಾಮ್ ಹುಷಾರ್ ಇದ್ದಿರಲಿಲ್ಲಾ ಅವ್ರರುೂ
ಹುಂ ಹುಂ
ಅವ್ರೂ ಮಾತಾಡಿಸಕೊಂಡು ಹಂಗೆ ಎಲ್ಲರೂ ಫ್ಯಾಮಿಲಿ ಮೀಟ್ ಮಾಡಿಕೊಂಡು
ಹುಂ
ಹುಂ ಬಂದಿವಿರಿ
ಚೆನ್ನಾಗಿ ಆಯ್ತಾ
ಚೆನ್ನಾಗಿ ಆಯ್ತಿ ಫಂಕ್ಷನ್ ಎಲ್ಲ ಎಲ್ಲಾ ಮಾಡ್ಕೊಂಡು ಬಂದವಿ ಆ
ಹೌದ್ರಾ
ಮತ್ ರೀ
ಏನ್ ಬೇಕ್ರಿ ನೀಮಗೆ
ಹಂ ಹುಂ ನೀವ ಒಂದ್ಸತ್ತ ಹೋಗ್ ಬರ್ರಿ ಚೆನ್ನಾಗಿದೆ ನೋಡ್ರಿ ಇಲ್ಲೆಲ್ಲಾ.
ದೇವಸ್ಥಾನ ಚೆನ್ನಾಗಿದ್ದೆ ನಾನು
ದೇವಸ್ಥಾನ ಎಲ್ಲಾ ಚೆನ್ನಾಗಿದೆ ಫಸ್ಟ್ ನಾವು ಚಿಕ್ಕವರಿದ್ದಾಗ ಎಲ್ಲಾ ಹೋಗ್ತಿದ್ವಲ್ಲಾ ಈ ತರ ಇ ಇಲ್ಲ ಇವಾಗ ಚನಾಗ್ ಮಾಡಿದ್ದಾರೆ
ಹೌದ್ರಾ
ಇವಾಗ್ ಎಲ್ಲಾ ಬಹಳ ಅನುಕೂಲ ಮಾಡಿದ್ದಾರೆ ಎಲ್ರಿಗೂ ಅಲ್ಲೇ ಪ್ರಸಾದ ಇತ್ತು ಅಲ್ಲೇ ತಿನ್ಕೊಂಡು ಬಂದ್ವಿ ನಾವೆಲ್ರರು
ಹ್ಮ್ ಹ್ಮ್
ಚೆನ್ನಾಗಿ ಹೋಗಿ ಬಂದ್ವಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಹೋಗಿ ಬಂದ್ವಿ
ಹಾ
ಹ್ಮ
ಹೌ ದ
ಹೌ
ಚೆನ್ನಾಗ ಆಗ್ತ ನಿಮ್ ಅತ್ತೆವರು
ಹಾ ಚೆನ್ನಾಗತಿ
ಹ ಎಲ್ಲ ನಿಮ್ ಫ್ಯಾಮಿಲಿ ಎಲ್ಲಾ ಬಂದಿತಾ
ಹಾ ನಮ್ ಫ್ಯಾಮಿಲಿ ಎಲ್ಲ ಬಂದಿತ್ತು ಅವ್ರ ಫ್ಯಾ ಅಲ್ಲಿ ನಮ್ಮ ತಾತ ಅಜ್ಜಿ ಎಲ್ರೂ ಬಂದಿದ್ರು
ಹಾ ಹೌದ್ರಾ
ಹಾ
ಮತ್ತೆ
ಮತ್ತಿ
ಹೇಬೇಕ್ರಿ ನೀ ನೀವ್ ಒಂದ್ಸಲ ಹೋಗ್ಬರ್ರಿ ಅಲ್ಲಿಗೆ
ಹ್ಮ್ ಹೋಗ್ಬರ್ತೀರಿ ನಾವುನು
ಹ ಹ್ಮ್
ಬಂದ್ರಾ ನಿಮ್ ಮಕ್ಳು ಸ್ಕೂಲಿಂದ
ಸ್ಕೂಲಿಂದ ಬಂದ್ರು ಆಗ್ಲೇ ಊಟ ಎಲ್ಲ ಹಾಕೊಟ್ಟು ಅವ್ರ ಟ್ಯೂಷನ್ಗೆ ಹೋಗ್ತಾರೀ ಇವಾಗೆಲ್ಲ
ಹೌದಾ ಎಷ್ಟೊತ್ತಿಗೆ ಹೋಗ್ ಎಷ್ಟೊತ್ತಿಗೆ ಬರ್ತಾರ ಅವರು
ಅವರು ಇವಾಗ ಆರು ಗಂಟೆಯಿಂದ ಎಂಟು ಗಂಟೆ ಬರ್ತ ಹೋಗ್ ಬತ್ತಾರಿ ಹೋಗಿ ಬರ್ತಾರೆ ಅಲ್ಲಿ
ಹೌದ ಅಷ್ಟರಲ್ಲಿ ತಿಂಡಿಗೆಲ್ಲ ಕೆಲ್ಸ ಮುಗಿಸಕೊಂಡ್ಬಿಡ್ತೀರ ಹ್ಮ ನಮ್ ಮಕ್ಳುನು ಹೋಗ್ತಾರ ಇಬ್ರಗ ಒಳಗಡೆ ಆಟಾಡ್ತಿದಾರ
ಹ್ಮ
ಈಗ್ ಸ್ವಲ್ಪ ಆಡ್ ಳ್ಕೊಳ್ಳಿ ಅಂತ ಬಿಟ್ಟಿನಿ
ಹ
ಆಮೇಲೆ ಏನ್ ಕಳಿಸ್ಬೇಕು ಅವ್ರ್ನ
ಹೌದಾ
ಹ್ಮ ಹ್ಮ ಮತ್ತೇನೆ ನಿಮ್ಮಮ್ಮಗ ಹುಷಾರಿದ್ರಲ್ಲಾ ಆರಾಮ ಇದಾರ ಈಗ ನಿಮ್ಮಮ್ಮಗ ಹುಷಾರಿದ್ದಿಲ್ಲಲ್ಲ ಆರಾಮ್ ಇದ್ದಾರ
ಹಾ ಅವ್ರು ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದಾರೆ ಅವರು ಕೂಡ ಅವರು ಎಲ್ಲ ಎಲ್ಲಾರೂ ಬಂದಿದ್ರು ನಮ್ ಅಕ್ಕ ನಮ್ಮ ಅಕ್ಕ ಫ್ಯಾಮಿಲಿ ನ ಅವ್ರಕ್ಕ
ಹ್ಮ್
ಎಲ್ಲರೂ ಬಂದಿದ್ರು ಎಲ್ಲರೂ ಹೋಗಿದ್ವಿ ಬಹಳ ದಿನಕ್ಕೆಲ್ರುೂ ಭೇಟಿಯಾಗಿ ಬಂದ್ವಿ ಮಾತಾಡ್ಸ್ಕೊಂಡು ಚೆನ್ನಾಗ ಚೆನ್ನಾಗಾಯ್ತು ನಮ್ದು ಎಲ್ಲರೂ ಒಂದ್ ಕುಟುಂಬ ಸಮೇತ ಹಾ ಫೋಟೋ ತಕ್ಸ್ಕೊಂಡ್ವಿ ಎಂಜಾಯ್ ಮಾಡ್ ಬಂದ ಖುಷಿಯಾಗಿ ನಮ್ಮ್ ಅಜ್ಜಿ ಹ್ಮ್ ಹಾ ಹಂಡ್ರೆಡ್ ಇಯರ್ಸ್ ಅಜ್ಜಿ ಇತ್ತು
ಅಪ್ಪ ಅಪ್ಪಪ
ಹಾ ನಮ್ ಅಜ್ಜಿಗೆ ಹಂಡ್ರೆಡ್ ಇಯರ್ಸ್ ನೂರು ವರ್ಷ ಆಗಿದೆ ಅವ್ರಿಗೆ
ಹಬ್ಬಾ ನೋಡ್ರಿ
ಹ್ಮ ಇವಾಗ್ಲೂ ಎಷ್ಟು ಚೆನ್ನಾಗಿದ್ದಾರೆ ಅವ್ರು ಗಟ್ಟಿ ಮುಟ್ಟಿದ್ದಾರೆ
ಅಂಬಾ ನೋಡ್ರಿ
ಹ್ಮ ಇವಾಗ್ಲು ನ ಇವಾಗ ಹೋದ್ರು ಕಂಡು ಹಿಡಿತ ಇದಾರೆ ಆ ಅವರು ಈಗ ಸ್ವಲ್ಪ ಹಾ ಊಟ ಮಾಡ್ತಾರಿ
ಹ್ಮ್ ಹ್ಮ್ ಹ ಹಾ
ಅಷ್ಟೇ ವಯಸ್ಸ ಆಗ್ತ ಆಗ್ತ ಅಷ್ಟೇ ಅಲ್ರಿ
ಹ ಹ ಅದೆ ಅವರಷ್ಟು ನಾವು ಗಟ್ಟಿ ಬರ್ತಿವ ಎಲ್ಲ ಗೊತ್ತಿಲ್ಲ ಈಗ ಈಗಿನ ವಾತಾವರಣಕ್ಕೆ ಈಗಿನ ಫುಡ್ಗೆ
ಹಾ
ಅವ್ರ್ ನೋಡು ಅವಾಗೆಲ್ಲ ಕಾಳು ಅದು ಇದು ಅದೆ ಅವ್ ಅವರು ಕಾಳು ಗೀಳು ಎಲ್ಲಾ ತಿಂದು
ಹಾ
ಈಗ ಅವ್ರಷ್ಟ ಗಟ್ಟಿ ಬರ್ತವೋ ಇಲ್ಲ
ಅದೇ ಅದೇ
ಹ್ಮ
ಲ್ಲ ಅವರೆಲ್ಲ ಗಟ್ಟಿ ಮನುಷ್ಯ ದ ಅವ್ರ ಅವಾಗೆಲ್ಲ ರೊಟ್ಟಿ ಎಲ್ಲ ರೊಟ್ಟಿ ಎಲ್ಲಾ ತಿಂತಿದಾರಲ್ಲಾ
ಹ
ಹಂಗಾಗಿ ಅವ್ರ ಗಟ್ಟಿ ಮನುಷ್ಯರ ಆಗ್ತಾರೀ ನಾವು ಇವಾಗೆಲ್ಲ ಇನ ಫುಡ್ಡು ಎಲ್ಲ ಔಷಧಿ ಹಾಕಿರೋ ಫುಡ್ಗಳು
ಹ್ಮ್
ಹಂಗಾಗಿ ನಾವ್ ಎಲ್ಲಾದ್ರೂನು ಇವತ್ ಮೂವತ್ ವರ್ಷಕ್ಕೆ ಹೋಗ್ಬಿಡ್ತಾರ ಇವಾಗೆಲ್ಲ
ಅದೇ ಅದೇ
ಹಾ
ಹತ
ಮತ್ತೆರಿ ನಿಮ್ ಮಕ್ಳು ಓದೋದ್ ಹೆಂಗ್ ಓದ್ತಾರೀ
ಪರವಾಗಿಲ್ಲ ನಮ್ ದೊಡ್ಡೋನು ಸಣ್ಣವ್ಳ್ ಇದ್ ಸಣ್ಣುಳು ಚೆನ್ನಾಗ್ ಓದ್ತಳಿ ದೊಡ್ಡೋನೆ ಸ್ವಲ್ಪ
ಹ ವು ಹಾ ಹೋಗ್ತಾ ಹೋಗ್ತಾ ಓದ್ತಾರ ಬಿಡ್ರಿ ನಮ್ಮ್ ಮಕ್ಳಾದ್ರೆ ಅಷ್ಟ ಇಬ್ರು
ಹ್ಮ ಹ್ಮ್ ಅದೇನ್ ನೋಡ ತ ಒಂದಿನ ಹ ಹ
ಹಾ.
ಹೌ ಯಾಕೆ ಟೆನ್ಷನ್ ನಿಮಗೆ. ಮತ್ತರಿ ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರಾ. ಫ್ಯಾಮಿಲಿ ಎಲ್ಲಾ ಚೆನ್ನಾಗಿದಾರಾ ನಿಮ್ ಕಡೆ. ಹ್ಮ್ ಹೋಗಿದ್ರ ನೀವ ಊರ್ ಕಡೆ ಏನಾದ್ರು ನಿಮ್ಮ ಊರು ಕಡೆ ಹಲೋ
ಹಲೋ ಇಲ್ಲ ಸಂಡೆ ಹೋಗ. ಹೋಗ್ಬೇಕು ಅನ್ಕೊಂಡಿದ್ದೀನಿ ಹೋಗ್ಬೇಕು. ಸಂಡೆ ಹೋಗ್ಬೇಕು ಅಂತಕೊಂಡಿದೀನಿ ಹೋಗ್ಬೇಕು. ಮತ್ತೆ ನಮ್ಮೂಊರಲ್ಲಿ ಹೋಗ್ಬೇಕು. ಇಲ್ಲ ಡಿಸ್ಟರ್ಬೆನ್ಸ್ ಏನಿಲ್ಲ ನಾನೇ ಹೊರಗಡೆನೆೇ ಇದ್ದೀನಿ ಇಲ್ಲಿ. ನಮ್ಮ್ ಮನೆಯವರು ಯಾರ್ ಜೊತೆಗೂ ಮಾತಾಡ್ತಿದಾರಲ್ಲ.
ಹ್ಮ
ಹಾ
ಹ್ಮ್
ಮತ್ ಮತ್ತೆ ಮತ್ತೇರಿ.
ಹೇಳ್ಬೇಕ್ರಿ ನೀವು ಬರ್ರಿ ನಮೂರ್ ಕಡೆ ಚೆನ್ನಾಗಿದೆ ವಾತಾವರಣ ಎಲ್ಲ. ಚೆನ್ನಾಗಿದೆ ಅಜ್ಜಿ ತಾತ ಎಲ್ರೂ. ಮಾತಾಡ್ಸ್ಕೊಂಬ್ರನ್ ಆಯ್ತು.
ಹ್ಮ ಮಳೆ.
ಮತ್ತೆ ಮಳೆ ಇಲ್ಲರಿ ಮಳೆ ಇಲ್ಲರೀ ಇಲ್ಲಿ. ನಮ್ಮೂರ್ ಕಡೆ ಮಳೆನೇ ಇಲ್ಲ ನಿಮ್ಮೂರ್ ಕಡೆರೀ.
ನಮ್ಮೂಊರ್ ಕಡೆನ ಬಂದಿಲ್ಲ ಬಿಸ್ಲು ಒಂದ ಜಾಸ್ತಿ ಐತ್ ನೋಡ್ರಿ.
ಹ ಸೇಮ್ ಅಷ್ಟೇ ನಮ್ ಕಡೆನು. ಇವಾಗ ಇನ್ನೇನು ಮಳೆನೇನೆಲ್ಲ ಏನಿಲ್ಲ ಅಂತಿದಾರೆ.
ಹ್ಮ ಅದೇ
ನೋಡ್ಬೇಕು ಮುಂದೆ.
ಆ ಊಟ ಮಾಡದ್ನಾ ನಿಮ್ಮ ಮಗ
ಹಾ ಮಾಡ್ತಿದ್ದಾರೀ ಅವನ್ ಮಾಡ್ತೇನಿ ನನ್ ಮಕ್. ಅವಳ ಇಲ್ಲೇ ಹೊರಗಡೆ ಹೋಗಿದಾಳೆ
ಹ್ಮ್ ಹ್ಮ್.
ಟ್ಯೂಷನ್ ಟೈಮ್ ಆದ ತಕ್ಷಣನೇ ಬರ್ತಿದಿದ್ದಾರೆ ಹ ನನ್ ಮಗಳವ್ರಾಗ ಹೋಗ್ರಿ.
ಹೌದಾ.
ಟೈಮ್ ಆಗೋತ್ತಗೆ ಬಂದ್ಬಿಡ್ತಾಳ್ರಿ ಬಂದು ಅವ್ಳೇ ಅವಳೇ ರೆಡಿ ಆಗಿ.
ಹ್ಮ್ ಹ್ಮ್ ಹೌದ್ರಾ ಹ್ಮ.
ಹ್ಮ
ನಿಮ್ಮ ಮಗಳುರೀ.
ಹಾ ಹೋಮ್ವರ್ಕ್ ಮಾಡ್ಕೊಂತ ಕುಂತ ಸ್ಕೂಲ್ ಹೋಮ್ವರ್ಕ್ ಮುಗಿಸ್ತಿನಿ ಅಂತ ಹೇಳಿ. ಸ್ಕೂಲ್ ಹೋಮ್ ವರ್ಕ್ ಮುಗಿಸಿದ ತಕ್ಷಣ ರೆಡಿ ಆಗ್ತಾಳ ಹೋಗಕ್ ಟೈಮ ಆಗಿ ಆ ಟೈಮ್ ಆಗಿದ ತಕ್ಷಣ ಹೋಗ್ತನಿಹೋಗ್ತೀನಿ ಅಂತಾಳ. ಅವಾಗ ಮತ್ತೆ ಹೋಗ್ಬಿಡ್ತಳ.
ಹೌದ ರೀ
ಹಾ
ಚೆನ್ನಾಗಿ ನ್ ಸ್ಕೂಲಲ್ಲಿ ಎಲ್ಲಾ ಚೆನ್ನಾಗಿ ಓದತಾಳೆ ರೀ
ಹುಂ ನೂ ನಮ್ಮ ಮಗಳು ಓದತಾಳೆ ಏನಂದ್ರೆ ಸ್ವಲ್ಪ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು
ಹಾ ರಿ
ಹಾ ರೀ ಸರಿ
ಅಷ್ಟ ರಿ ಹುಡುಗರು ಅಷ್ಟೆ ರಿ
ಹಾ ಸರಿ ಇಡ್ಲ ರೀ
ಹಾ ರೀ
ಹುಂ ಎಂಡ ಕಾಪಿ